ಆಟಡ ಕೋಗಿಲ್ಲ ಮ್ದ
ಏಗನ್ ಆಟಾಡ್ತೀ
ಕ್ರಿಕೆಟ್ ಆಡೋಕದ್ದಲ್ಲ
ಯಾರ ಇಲ್ಲ ನೀ ಆಟಾಡದು
ಅಲ್ಲಿ ಓತಿದ್ದಲ್ಲಿ
ನಡ್ಸಾವ ನಿಪ್ಸು
ಆಾ
ನೆಟ್ಸು
ಹ್ಮ್ ಅಲ್ಲಿ ಹೋಗಿಲ್ಲಾಕ
ಹ್ಮ್ ಹಬೇಕಕ್ಕ
ಹ್ಮ್ ಹ್ಮ್
ಹಣ ಅವತ್ತ ಹ ಒ ಈ ಒಂದು ನಲವತ್ತ ಆರುಆಗೈತಲ್ಲ
ಟೈಮ್ ಆಗುತ್ತೋ
ಹಾವ ಅ
ಹಾ
ಇಗಾಗ ಹನ್ನೆರಡು ಗಂಟೆ ಅನ್ಕೊಂಡೆ ನಾನು
ಹ್ಮ್
ಮ ಆ
ನವನಾಗು ಎಂದು ಎಲ್ಲ ಒ ವಿಷಯ ಚಂದಾನೂರು ಹರುಷ
ಸರಿ ಪಣ
ನ ಗ ನ
ನ ಫ್ರೀ ಸಿಕ್ತ ಅಂದ್ರೆ ಏನ ಫ್ರೀನ ಸಿಕ್ತಾ ಇಲ್ ಏನೇ ಯಾರು
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ ಹ್ಮ್ ಹ ಹ್ಮ್ ಹದುಗ
ಹ
ಹಲೋ
ರವಿ
ಹಲೋ
ಇವಾಗ ಒ ನೋಡು
ರೀಲಾ
ಹ
ಕಳ್ಸಿದ ಮೇಾಲ ಹೇಳ್ರಿ ಮನೆ ಕಳ್ಸಕಿನ್ನ ಮೊದ್ೇ ಇರತಿದೆ ನಿನ್ ಗಾಂಡು ದೋನ್ ಟ್ವೈಟ್ ಡೋಂಟ್ ಕಟ್ಟ್ ಫನ್ಲಾಂಡ್ ಹ ಮಡ್ಡ ಗೂಡ ಅಂದ್ರೆ ನ್ಲಿ ಹ ಮ ಮಡ ಗೂಡ ಅಂದ್ರ ಏನು
ಹ
ಯಪ್ಪಾ ಅದ ಈ ಹೆಂಗ ಎಲ್ಲಿಂದ ಎಲ್ಲಿ ಜಿಂಕ್ ಮಾಡ್ರ ಸ್ವಾಮಿಗಳು ಇಂಥ ಐಡಿಯ ಅವ್ರಿಗೆ ಬರ್ತಾವ ಯಾರಿಗೆ ಇಂಥ ಐಡಿಯ ಯಾರಿಗಿನೂ ಬರ್ತ ಇ್ರರಿಗೆ ಬಂತಾರೆ ಬರ್ತಾವ
ಹ್ಮ್
ಎಲ್ಲಿಂದ ಎಲ್ಲಿಗದು ಹಂಕ ಹ ಹ್ಮ್ ಶಾರದೆೇ ದಯಾ ಪಾಲಿಸು ಈ ಬಾಳನೂ ಬೆಳಕಾಗಿಸೂ
ಹ್ಮ
ಮತ್ತೆ ಹೆಂಗ ಮತ್ ಈಗ ಹಾಲೇ ಮತ್ತ ಹೆಂಗ್ ಮತ್ತ ಈಗ ಬಹುದೊಡ್ಡ ಬದಲಾವಣೆ ಮಾಡಿದ ವಾಟ್ಸಪ್ ಏನ ಬದಲಾವಣೆ ಮಾಡ್ತದ ಅಂತ ವಾಟ್ಸಪ್ ಇನ್ ಮುಂದೆ ಫೋನ್ ನಂಬರ್ ಕೊಡುವ ಅವಶ್ಯಕತೆ ಇಲ್ಲಾ ವಾಟ್ಸಪ್ ನಲ್ಲಿ ಹೊಸ ಫೀಚರ್ ಬಂದಿದೆ ನೀವು ಮೆಸೇಜ್ ಮಾಡಲು ನಿಮ್ಮ ಪ್ರೈವೇಟ್ ನಂಬರ್ ಬೇರೆಯವರಿಗೆ ಕೊಡುತ್ತಿದ್ದೀರಿ ಆದರೆ ಇನ್ನು ಮುಂದೆ ವಾಟ್ಸಪ್ ಯೂಸರ್ ನೇಮ್ ಕಂಡು ಹಿಡಿದರೆ ಇದು ಹೇಗೆ ಕೆಲಸ ಮಾಡುತ್ತದೆ ಅಂದರೆ ನೀವು ಒಂದು ಹೊಸ ಯೂಸರ್ ನೇಮ್ ಲೇಟ್ ಮಾಡಿದರೆ ಸಾಕು ನಂಬರ್ ಬದಲು ಯೂಸರ್ ನೇಮ್ ಕೊಟ್ರೆ ಮೆಸೇಜ್ ಮಾಡಬಹುದು ಇನ್ಸ್ಟಾಗ್ರಾಮ್ ತರ ಮಾಡಾತಾರ ನಂದ್ಲಿ ಚಲಾಯತಲ್ಲಮದು
ಇನ್ಸ್ಟಾಗ್ರಾಮಲ್ಲಿ ಎ ವಾಟ್ಸಆಪ್
ಹಾ ಬೇಕಾಗಿರ್ಲಿಲ್ಲ ಅಂತ ಅದು ಅವಶ್ಯಕತೆ ಇದ್ದಿಲ್ಲದು ಹ್ಮ್್ಮ ಹ ಶಾರದೆಿ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು
ಹ್ಮ್
ಉದಕ್ ಮನುಷಪರಗತಿ ಲೇ ಇ ಶಿವದಾಗ ಮಾನ್ಸ ಬರಯತಲ್ಲ ಹಓದ ಮನ್ಸೇಪರ್ ಆಗತಿಲ್ಲ
ಕೇ ಮಂಸರ್ವಳದು ಕನ್ಸಿರಬೇಕು
ಹೋಗಲ್ಲೇ ನೀ ಅಂತರೇಸನವ ನೋಡ ಮಧನುಮತಿ
ಮ್ಯಾಥಸ್ ಹೆಂಗಗೆ ಹೆಂಗ ೈತಿ ಈಗ ಹೆಂಗ ಈಜಐತಾ ಹ್ಮ್ ಎಲ್ಲ ಎಮ್ಮ ಎಮ್ ತ್ೀ ಬರ್ಬೇಕ ನೀ ಅಮ್ಮ ಎಮ್ ಟು ಬರ್ಬೇಕೇ ನೀನಾ ಹಾಲ ಲೇ ನಿತೀಶ್ ಎಮಂತು ಬರ್ಬೇಕಾ ಹ್ಮ್ ಇ ಅಂಗ ಹಚ್ವಾಟ್ಲ್ಲಿ ಸಾಂಗವ ಎಲ್ಲಾ ಆ ಹಾ ಮಾತ್ರ ಬಂತ ಹ್ಮ್ ಈಗ ಒಂದ್ ನನಗ್ ಬರ್ತದಲ್ ಬೇರೆ ಫೋನ್ಾಗ ಹಚ್ಚಕತ್ತಿನಿ ನೀ ಬೇರೆೆಯ ಫೋನ್ ಆ ಹಚ್ಚಕತ್ತಿ ಮೀನು ಮತ್ತೆ ತಿಗ ಎಕ್ಸಾಮ್ ಮುಗತಕ್ಕ ಹ್ಮ ಹ್ಮ್ ಹ ಹಲೋ
ಒಂದುಾಡ ಕಳಸ ನೋಣ
ಹಡೋ ನ ಹ್ಮ್ ಏನ ಬಂತಪ್ಪ ಯಾರಲ್ಲ ಜರ್ಮನಿ ಮನುಷ್ಯ ಯಾರು
ಬಾರಟ
ಆಾ
ುಟ್ಬಲ್ ೀಮ ುಟ್ಬಲ್ ೀಮ
ಅಲ್ಲ ೇ ಅಲ್ಲ ಈ ಜರ್ಮನಿ ಜರ್ಮನಿ ಅಂತ ಹೇಳಿದ್ರ ಆಡ್ದಾರ ಯಾರ
ಗ್ರೂಪಲ್ಲ
ಹಫುಟ್ಬಲ್ ಗ್ರೂಪ್ ಐತಿ ನ ಅಂದ ಹ್ಮ್ ಹ್ಮ್
ಹಾರ ಕ್ರಿಯಾ ಕ್ರೀ ಪ್ರಕ್ರಿಯ ಸೆ
ಏನ್ ಏನ್ ಹೋದ ಹಿಂದಿ ಹೋದ ನೋಡದ ಹಲ್ಾನಲ್ಲಿ
ಕೊಯಬ ಅಂತ ಹೇಳ್ತೆ ಲಸ್ತಿಂದ
ಹಾ ಳ್ತ್ ಲಾಸ್ಟ್ಾ ನ ಟತ್ ಲಾಸ್ಟ್ಟತ್ ಇಲ್ಲಟತ್ ಲಾಸ್ಟ್ ನಮಗೆ ಹ್ಮ್
ಚಿಂಗ ದಿನಕ ಚಿಕ್ಕಮಂಗೂರು ಜಿಲ್ಲೆ ನ್ಯಾಯ ಲಯದಲ್ಲಿ ಉದ್ಯೋಗಾವಕಾಶ ಜಬ್
ಹ್ಮ್
ಎಲ್ಲಿಿದೆೇ ವಿಶೇಷಂ ದೇಗುರದಲ್ಲಿ ಪ್ರಮಾಣ ಅಲೋ
ಅಯೋ
ಸಾಯಂಕಾಲ ಮಾಡಡೋ ಬಿಡೋ ನೀ ಊಟ ಮಾಡಡೋಣ
ಊಟ ಮಾಡ್ತೇಯ ಇವಾಗ ನೀವ ಯಡ್ ಮುಗ್ದುವ ನಡ್ಸಕತ್ತೇನ ಈಗ
ಲೌಡ
ನಾ ಇನ್ನೊಂದು್ ಮುಗಿಸ್ಕೂಡ ಹೆಂಗನ ಮಾಡ್ನ ಗೊತ್ತಿಲ್ಲ
ಆಮೇ್ರ ಮಾತಾಡ ನೀ ಹ್ಮ
ಇಲ್ಲ ಇದ ಇನ್ನೊ ನಾನ್ ಮಾಡ್ತನಿ ಸದ್ದ ಆಮೇಲೆ ಕಟ್್ಮ ಮಾಡಣ ಅಂತ
ಹ್ಮ
ಈಗ ಒಂದು ಐವತ್ತಾರ ಐತಿ ಎರಡು ಐವತ್ತಾರಕ್ ಮುಗ
ನೀಟಾಗ ಮಾತಾಡ್ಬೇಕು ರವಿ ಮಾ ಮಾಡಳದ್ರಲ್ಲಿ ಇರಲ್
ಮಾತಾಡದ ನೀಟಾಗಿಿ ಮಾತಾಡ್ತೀನಿ ಸರ್ ಆಯ್ತಾಯಯ್ತು ನನ್ ಆಮೇಲೆ ಹಚ್ಚಿದ್ಮೇಲೆ ನಾಪ ಅಷ್ಟ ಹ್ತಿನಿ ಬಾಯಿಡತನ ಇಲ್ಲಾಂದ್ರೆ
ಆಮೇಲೆ ಏನಪ್ಪ ಅಷ್ಟಜು